ಹಲೋ
ಮೇಡಮ್ ನಮಸ್ತೆ ಮೇಡಂ
ನಮಸ್ತೆ ಸರ್ ಆರಾಮ್ದೀರಾ ಸರ್ ಟೀ ಕುಡುದ್ರ.
ನಮಗೆ ಟೀ ಏನು ಆತರ ಎಲ್ಲಾ ನಮಗೆ ಅಭ್ಯಾಸ ಇಲ್ಲ ಮೇಡಮ್.
ಸರ್
ಆಯ್ತು ಆಯ್ತು ಮೇಡಮ್ ನಿಮ್ದು
ಹಾ ಟೀ ಕುಡುದ ನೋಡು ಸರ್ ಟೀ ಆಯ್ತು. ಹಾ ಸರಿ ಹೇಗಿದ್ದೆ ಸರ್ ನಿಮ್ ಕಡೆ ಎಲ್ಲ ಈಗ ಏನ್ ಮಾಡ್ತಾ ಇದ್ದೀರಿ ನೀವೆಲ್ಲಾ.
ನಮ್ ಕಡೆ ಸದ್ಯಕ್ಕೆ ಅಂದ್ರೆ ಈಗ ಏನಿಲ್ಲ ಮೇಡಮ್ ಸ್ವಲ್ಪ ಈ ಕಡೆ ಟ್ರಿಪ್ ಬಂದಿದೆ ಮೇಡಮ್.
ಓ ಟ್ರಿಪಿಗೆ ಹೋಗಿದ್ದಿದರಾ ಸರ್ ಯಾವ ಕಡೆ ಹೋಗಿದ್ದೀರಿ ಸರ್.
ಆ ಮಲ್ನಾಡು ಸೈಡ್ ಬಂದಿವಿ ಮೇಡಮ್.
ಹ ಮಲೆನಾಡು ಸೈಡ್ ಹೋಗಿರಾ ಹ್ ಚೆನ್ನಾಗಿರುತ್ತಲ್ರ ಸರ್ ಆ ಕಡೆ.
ಇಲ್ಲಿ ಇಲ್ಲಿ ಬಂದು ಪ್ರಕೃತಿ ಎಲ್ಲ. ತುಂಬಾ ಚೆನ್ನಾಗಿದೆ ಮೇಡಮ್.
ಹಾ ಹಾ ಹಾ ಸರ್
ನಾವು ಇರುವಂತಹ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಗಿಡ ಮರಗಳು ನದಿಗಳು ಪರ್ವತ ಪರ್ವತಗಳು ಇದ್ದಾವೆ ಮತ್ತ ಆಮೇಲೆ ಪ್ರಾಣಿ ಪಕ್ಷಿಗಳಿದ್ದಾವೆ. ಆಮೇಲೆ ಭೂಮಿಯ ಮೇಲಿನ ಭೌತಿಕ ಪರಿಸರ ಅಂತ ಇಲ್ಲಿ ಹ್ಮ
ಹಾ ಹಾ ಹ ಸರ್
ನೆನಪ ಬಂದ್ಬಿಟ್ಟು ತುಂಬಾ ನಮ್ಗೆ? ನಮ್ಮಲ್ಲಿ ಬಳ್ಳಾರಿಯಲ್ಲಿ ಬಂದರ ರಿ ಆ ಕಡೆ ಬಿಸಿಲು ಬಾಳ ಜಾಸ್ತಿ ರಿ. ಬಟ್ ಈ ಕಡೆ ತಂಪು ಜಾಸ್ತಿ ಇದ ರಿ
ಹೌದ ಹೌದ ಹೌದು ಸರ್ ಮಲ್ನಾಡ್ ಸೈಡ್ ಬಾಳ ತಂಪಿರುತ್ತೆ ಸರ್.
ಹೌದ್ ಮ್ಯಾಮ್ ಫುಲ್ ತಂಪ ಇದೆ ಆಮೇಲೆ ನಮಿಗೂ ಇಲ್ಲರಿಗೂ ಮ್ಯಾಮ್ ಮತ್ತೆ ಪ್ರಾಣಿ ಪಕ್ಷಿಗಳಿಗ ಅವಾಗ ಇವಾಗ ಗ ಅವ ಟ್ರಿಪ್ ಇನ್ನು ತಂಪ ಇದೆ.
ಆ ಮೇಲೆ? ಕೆಲವೊಂದು ಜೀವಿಗಳಿಗೆ ಆಹಾರ ನೀರು ಆಮ್ಲಜನಕವನ್ನು ಒದಗಿಸುವಂತಹ ಇವೆೇ ಗಿಡ ಮರಗಳು
ಎಷ್ಟು ಸುಂದರವಾಗಿ ಅಂದ್ರ ನೋಡಿ ಬಿಡ ಬಿಟ್ಟು ಬರದ ಆಗ್ತಿಲ್ರೀ ಇಲ್ಲಿ.
ಹೋ ಹೋ ಹ ಹ ಅಲ್ಲೆಲ್ಲಾ ಗಾರ್ಡನ್ ಗಳು ಜಾಸ್ತಿ ಇದಾವ ಸರ್ ಅಥವಾ ಅ ಬೆಟ್ಟ ಗುಡ್ಗಳು ಜಾಸ್ತಿ ಇದಾವ ಸರ್ ನೀವು ಹೋಗಿರೋ ತ ಏರಿಯಾದಲ್ಲಿ.
ನಾವ ಬಂದಿರವಂತ ಏರಿಯಾದಲ್ಲಿ ಬೆಟ್ಟ ನಾ ಬಂದಿಲ್ಲ ಪಾ ಈ ಏರಿಯಾದಲ್ಲಿ ಬೆಟ್ಟ ಗುಡ್ಡಗಳು ಇದಾವ ಮೇಡಂ ಗಾರ್ಡನ್ಸ್ ಬಟ್ ಅಂದ್ರೆ ನಮ್ ಈ ಕಡೆ ಹೆಚ್ಚಿಗೆ ಗೊತ್ತಿಲ್ಲ ಅಲ ನಾ ಟೆಂಪಲ್ಸ್ ಸ್ವಲ್ಪ ಮುಂದೆ ಹೋಗ್ತಿವಿ.
ಹಾ ಸರ್.
ಏ ಮ ಅಷ್ಟ ಮೇಡಂ ಬಟ್ ಇದಾವೆ ಮೇಡಮ್ ಬಟ್ ನಮ್ಗೆ ಅಷ್ಟೊಂದ ಹೆಚ್ಚು ಹೆಚ್ಚಿಗೆ ಮಾಹಿತಿ ಗೊತ್ತಿಲ್ಲ.
ಹಾ ಹಾ ಹಾ ಸರಿ.
ಮತ್ತ ಅಂದರ ಬೆಟ್ಟ ಗುಡ್ಡ ಎಲ್ಲಾ ಚೆನ್ನಾಗಿದಾವೆ ಆಮೇಲೆ ನೀರ್ ಇದಾವೆ ಮತ್ಯಾ ಅ ಸರೋವರ ಹಾ ನೀರಿನ ಸರೋವರಗಳ ಇದಾವೆ.
ಚನ್ನಾಗಿದೆ ಅಲ್ಲ ರಿ ಸರ್.
ಆಮೇಲೆ? ಗಿಡ ಮರಗಳು ಪ್ರಾಣಿಗಳು ಪಕ್ಷಿಗಳು ಇಲ್ಲಿ ನೋಡಕ್ಕೆ ನೋಡ್ಲಿಕ್ಕೆ ಬೂಡ ತುಂಬಾ ಚಂದ ಸುಂದರವಾಗಿದೆ ಮೇಡಂ.
ಹಾ ಸರ್ ಹಂಗಂದ್ರೆ ನೀವ್ ಆ ಕಡೆ ಹೋಗಿದ್ದೀರಲ್ರರಿ ಸರ್ ಮಲ್ನಾಡ್ ಸೈಡು? ಮಳೆ ಏನಾದರೂ ಆಗ್ತಾ ಇದ್ದೇನೆ ಸರ್?
ಮಳೆ ಅಂತಂದ್ರೆ ಮ ಮೊನ್ನೆ ಮೊನ್ನೆ ಒಂದ್ ಟೈಮ್ ಬಂದಿತ್ತು ಮೇಡಂ.
ಓ ಹಂಗಾಗಿನೇ ಅಲ್ಲೆಲ್ಲಾ ವಾತಾವರಣ ಒಳ್ಳೆ ಕೂಲ್ಡ್ ಆಗಿರುತ್ತೆ ಅಲ್ಲ ರಿ ಸರ್. ಹಗ್ಗ ಹಾ ಹಸುರಾಗಿರುತ್ತೆ ಎಲ್ಲಾ?
ಅಲ್ಲ ಹಸರ ಮೇಡಂ ಈಗ ಕೆಲವೊಂದ್ ಕಡೆ ಬಿಸಿಲುಗಾಲ ಬಂತಪ್ಪ ಅಂದ್ರೆ. ಸ್ವಲ್ಪ. ಒಣ ಬಿಸಲಿದ್ದಂಗೆ ಗಿಡ ಮರಗಳು ಕೂಡ ಸ್ವಲ್ಪ ಅಲ್ಲೆಲ್ಲಿ ಒಣಗಿರ್ತವ ಮೇಡಂ ಬಟ್ ಇಲ್ಲಿ ಮಾತ್ರ ಫುಲ್ ತಂಪ ಇದೆ.
ಓಹೋ ಓಹೋ ಓಹೋ
ಹ
ಸರ್ ಚೆನ್ನಾಗಿದೆ ಒಳ್ಳೆ ಪ್ಲೇಸಿಗೆ ಹೋಗಿದ್ದೀರಾ ಅನ್ಸುತ್ತೆ ಸರ್?
ಗಾಳಿ, ನೀರು, ಮಣ್ಣು, ಸೂರ್ಯ, ಮತ್ತ ಆಕಾಶ ನೋಡ್ಲಿಕ್ ಬಹಳ ಚಂದ ಐತಿ.
ಹ ಹಾ ಹಾ ಸರ್ ನಮ್ಮ ಕಡೆ ಎಲ್ಲಾ ಆ ಇವ ಪಾರ್ಕ್ಗಳು ಅವೆಲ್ಲ ಇದಾವೆ ಸರ್ ಗಿಡಗಳು ಅವೆಲ್ಲ ಎಲ್ಲ ಒಣಗಿ ಹೋಗಿ ಬಿಟ್ಟಿದಾವ ಸರ್ ಬಿಸಿಲು ಜಾಸ್ತಿ ಇರೋದ್ರಿಂದ ಗಿಡಗಳೆಲ್ಲ ಒಣಕೊಂಡ್ ಹೋಗಾಕತ್ತವ ಸರ್. ಮಳೆ ಒಂದಿಲ್ಲ ನಮ್ಮ ಕಡೆ ಆ ಕಡೆ ಎಲ್ಲಾ ಮಳೆ ಹಾಗಿದೆ ಅಂತನ ಅಂತ ಇದ್ದೀರಿ ಚೆನ್ನಾಗಿರುತ್ತೆ ಸರ್ ಏರಿಯಾ. .
ಹೌದ ಅಂದ್ರೆ ಈ ಪರ್ವತಗಳ. ಇಲ್ಲಿ ಗಿಡ ಮರಗಳು ಇರತ್ತೆ ಇರ್ಲಿಕ್ಕೋಸ್ಕರ. ಇಲ್ಲಿ ಮಳೆ ತಂಪಾದ ಗಾಳಿ ಅದು ಜಾಸ್ತಿ ಅಂತ. ಸಿ ಎ ಬಟ್ ಆಮೇಲೆ ಸೂರ್ಯ ಕಾಣದ ಕಷ್ಟ ತುಂಬಾ ಕಡಿಮೆ ಅಂತಾರೀ. ಸೂರ್ಯ ಮತ್ತ ಕಡಿಮೆ ಅಂದ್ರೆ ಗಿಡ ಮರಗಳು ಜಾಸ್ತಿ ಇದ್ದಾವೆ. ಹಂಗಿರ್ಲಿ. ತುಂಬಾ ಜಾಸ್ತಿ ಇರುತ್ತೆ ನಮಗೆ ಬಿಸ್ಲು ಕೂಡಾ ಕಡಿಮೆ ಇರುತ್ತರಿ ಇಲ್ಲಾ ಅಂತ ಹೇಳಕತ್ರಿ ಇಲ್ಲಿನ ಜನ ಕೂಡ.
ಓ. ಓ. ಬೆಸ್ಟ್ ಬಿಡ್ರರಿ ಸರ್ ಅಂತ ಪ್ಲೇಸ್ಗಳಿಗೆ ಹೋಗೋದೆ ಒಳ್ಳೇದಲ್ರಿ ಸರ್.
ನಾವು . ಪರ್ವತಗಳು ನೋಡ್ತಿವಿ ಕಣಿವೆಗಳು ನೋಡ್ತಿವಿ ಸಮುದ್ರ ಮತ್ತ ಅರಣ್ಯಗಳು ಎಲ್ಲ ನೋಡ್ತಿವಿ ಮೇಡಮ್. ಮತ್ತೆ ಆಮೇಲೆ ಉಸಿರಾಡಕನು ಶುದ್ಧವಾದ ಗಾಳಿ ಸಿಗತ್ರಿ. ತಂಪಾದ ಗಾಳಿ ಇದ್ದಂಗ ಅಂದ್ರ ಒಂತರ ಪ್ರಕೃತಿ. ಪರಿಸರದಲ್ಲಿ ಬರ್ತಕ್ಕಂತ ಗಾಳಿ ತಂಪಾಗಿ ನಾವು.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
ಅದೆಂತ ನಾವು ಫ್ರೀ ತೊಗೋಬಹುದು ಬಟ್ ಕೆಲವೊಂದ್ ಕಡೆ ಗಾಳಿ ಇದು ದುಡ್ಡು ಕೊಟ್ಟ ಕೊಂಡಕಬೇಕ ಇದೇ ಗಾಳಿ ನ.
ನಿಜ ನಿಜ ನಿಜ ಸರ್ ಅದು ಕೋವಿಡ್ ಟೈಮ್ನಾಗ ಬಂದಿತ್ತಲ್ಲಾ ಎಲ್ಲರೂ ಮರ ಎರ ಕುಂತ. ಅವಾಗೆಲ್ಲ ಆಮ್ಲಜನಕ್ಕೆ ಎಲ್ಲ ಇದ್ ಮಾಡ್ಕೊಂಡರು ಹಂಗೆ. ಬಾಳ ಪ್ರಾಬ್ಲಮ್ ಆಗಿತ್ತಲ ರಿ ಸರ್ ಕೋವಿಡ್ ಟೈಮ್ ನಲ್ಲಿ.
ಹ್ಮ್ ಆತರ ಆಗ್ತ ಆಗ್ಬಹುದಾ. ಬಟ್ ಆಗುತ್ತ ಗೊತ್ತಿಲ್ಲ ಮೇಡಮ್ ಬರ್ತಾ ಬರ್ತಾ. ಯಾಕಂದ್ರೆ ಕಡೆ ಕಡಿಮ ಆಗ ಮೇಡಮ್ ಈ ಪರ್ವತಗಳು. ಕಡಿಮೆ ಗುಡ್ಡಗಳು ಕಡಿಮೆ ಗಿಡಗಳು ಕಡಿಮೆ ನಮ ಇರ್ತಕ್ಕಂತ ಬಟ್ ಈ ಸೈಡ್ ಮಾತ್ರ. ರ ಕೂಡ ಜಾಸ್ತಿ ಇರ್ಲಿಕ್ಕೋಸ್ಕರ ಇಲ್ಲಿ ಜಾಸ್ತಿ ಇದಾವ ಮೇಡಮ್. ಆಮೇಲೆ ಇಲ್ಲಿ ಮನವರು. ಮತ್ತು ಪ್ರಾಣಿಗಳು ಆಹಾರ ಮತ್ತು ಆಶ್ರಯ ಅವಲ್ಲ ಒದಗ ಒದಗ. ಹಲಿಕ್ಕೆ ಅಂದ್ರೆ ಇರೋಕ್ಕು ಚೆನ್ನಾಗಿದೆ.
ಹ ಹ ಹೌದು ಅದಕ್ಕೆಲ್ಲ ಆಹಾರಗಳೆಲ್ಲಾ ಈಸಿಯಾಗಿ ಸಿಗುತ್ತೆ ಅಂತ ನಂದು ಅಂತ ಇದ್ದೀರಾ ಸರ್.
ಮೇಡಮ್್ ಸಿಗುತ್ತೆ ಮೇಡಮ್ ಬಟ್ ಯಾವ್ದದ ಇ ಯಾರ ತೊಂದರೆ ಆಗಿಲ್ಲಂತ ಇವತ್ತಿನ ವರೆಗು ಪ್ರಾಣಿಗಳಿಂದ.
ಆದ್ರೂನು ಅವು. ಮನುಷ್ರು ಕಂಡ್ರೆ ಅವ್ರಕ್ಕೂ ಭಯ ಇದೆ ಮೇಡಮ್ ಬಟ್ ನಮ್ಮಲ್ಲಿ ಏನಾದ್ರು ಮಾಡ್ಬಹುದ ಅಂತ ಅವಟ್ರ ಭಯ ಅವ್ರಷ್ಟು ಇತೆ. ನಾ ನೋಡಿದ್ರೆ ನಮ್ಮ ಭಯ ನಮಗೆ ಇರುತ್ತೆ. ಮಾಡ್ಬೋದು ಅಂತ ಬಟ್ ಯಾರು ಒಬ್ಬರಗ ಒಬ್ಬರು ಅವ್ರನ್ನ ಏನ್ ಮಾತಾಡ. ನೋಡ್ತಾರ ಹೋಗ್ತಾರ ಅಷ್ಟೇ.
ಹಾ, ಹಾ, ಹಾ ಓ ಆ ಕಡೆ ಹೋಗ್ಬಿಟ್ಟಿದ್ದೀರಾ ನೀವು ಹಂಗೆ ತಮಿಳನಾಡ ಸೈಡ್. ಆ ಕಡೆ ಹೋಗಿ ಆ ಕಡೆ ಹೋಗಿರಾ ಸರ್.
ಹೌದ ಹೌದ ಹೌದ.
ಮನೇಲೆಲ್ಲಾ ಬಾಳ ಫೇಮಸ್ ಆವ್ ಇವು ಪ್ರಾಣಿಗಳು ಅಂತ ಹೇಳ್ತಾ ಇದ್ದಾರೆ.
ಹೌದ ಹೌದ ತಮಿಳನಾಡ.
ರೋಡ್ಗೆಲ್ಲ ಇರುತ್ತೆ ಅಂತ ಹೇಳ್ತಾ ಇರ್ತಾರಲ್ರು ಸರ್ ಆ ಕಡೆ ಸೈಡ್ ಹೋಗಿದ್ದೀರಾ.
ಇನ್ನು ಹೋಗ್ಬೇಕಕ್ಣ ಮುಂದೆವಲ್ಲ ಆ ಕಡೆನ ಎಲ್ಲ ಹೋಗ್ಬೇಕಕ್ ಈಗ ಸದಕ ಇಲ್ಲಿ ಇದವಣ. ಕೆಲವೊಂದು್ ರೆಸಾರ್ಟ್ ಅಲ್ಲಿ.
ಸರ್ ನಿಮ ವಾಯ್ಸ್ ಯಾಕೋ ಕಟ್ಕಟ್ ಬರ್ತಾ ಇದೆ ಸರ್.
ಇಲ್ಲ ಮೇಡಂ ಎಲ್ಲ ಒಂದು ರೆಸಾರ್ಟ್ ಹತ್ರ ಇಲ್ಲಿ. ಹ ರೆಸ್ಟ್ ಮಾಡ್ತಿದವಿ ಮೇಡಮ್ ಇಲ್ಲಿ ಸಿಗ್ನಲ್ ಸ್ವಲ್ಪ ಕಡಿಮೆ ಅನ್ಕೊಂಡಿದೆ
ಹೌದ ಸರ್ ಅಂದ್ರೆ ಪರಿಸರದ ಎಲ್ಲಾ ಸ್ವಲ್ಪ ಇದು ತಗೊಳ್ತಾ ಇದ್ದೀರಾ. ವಾತಾವರಣ ಎಲ್ಲಾ ಕೂಲ್ಡ್ ಆಗಿ. ಅಲ್ವಾ ಒಂಥರ ಮನ್ಸಿಗನುೂ ಸಮಾಧಾನ ಅನ್ಸುತ್ತೆ ಸರ್
ಪರಿಸರ ಎಂಬುದು ಅದು ನಮ್ ಜವಾಬ್ದಾರಿ ಅಲ್ ಮೇಡಮ್ ನಾವು ನಿಸರ್ಗವನ್ನು ರಕ್ಷಿಸುವುದು ನಮ್ ಕರ್ತವ್ಯ. ಮತ್ತೆ ಅಲ್ಲಲ್ಲಿ ಅರಣ್ಯ ಇರುತ್ತರಣ ನಾಶವನ್ನು ತಡೆಗಟ್ಟಿ ಹೆಚ್ಚು. ಮರಗಳನ್ನು ಬೆಳೆಸಬೇಕೆಂದು. ಅಲ್ಲೆಲ್ಲಿ ನಾವು ಸ್ವಲ್ಪ ಗೊತ್ತಿದ್ದವ್ರ ಅಲ್ಲೆಲ್ಲಿ ಎಲ್ಲ ನಾವು ಹೋದ್ರರೇ ನಾವು
ಹ ಹ ಹಾ ನಿರ್ಸಗ ನೀವು ಮನಶಾಂತಿಗೆ ಕೊಟ್ಟಿದ್ದ ಅಂತ ಹೇಳ್ತೀರಿ ಸರ್
ಹ್ ಮೇಡಮ ಈಗ ಇಲ್ಲೇ ವಾತಾವರಣ ನಮ್ ಕೈ ನಮ್ ಸೈಡ್ ಇದ್ರೆ ನಮಗೆ ಎಷ್ಟ ಚಂದ ಇರು ತ್ತೆ.
ಹೌದೌದೌದು.
ಅದನ್ನ ನಾಲ್ಕು. ಆಲಚನೆ ಮಾಡ್ತೀವಿ ನಾವು ಎಷ್ಟು ದೂರ ಬಾರೋದೇ ಬೇಕಿಲ್ಲ ಅ ನಾವು ಅಲ್ಲೇ ಆರಾಮಾಗಿರಬಹುದು ಅಂತ ನಾವು ಆಲೋಚನೆ ಮಾಡ್ತೀವಿ.
ಹು ಹುಹು ಹು
ಈ ದಿನ ನಮ್ ಸಡನೆ ದಿನ ನಾವ್ ಎಲ್ಲಿ ಹೋಗ್ತೀವಿ ಅಲ್ಲಿ ದಿನ ಒಂದ್ ಐದಾರು ಸಸಿಗಳ ನೆಡ್ಬೇಕ ಅಂತ ಹೇಳಿ. ನಾವ್ ಆಲೋಚನೆ ಮಾಡ್ಕೊಂಡ್ವಿ ಮೇಡಮ್.
ಹಾ ಒಳ್ಳೇದಲ್ರಿ ಸರ್. ಒಳ್ಳೆ ಭಾವನನೇ ಅಲ್ವಾ ಸರ್ ಅದು ಸಹ ಅಂದ್ರೆ ಎಲ್ಲರಿಗೂ ಅದೇ ಭಾವನೆ ಬರ್ಬೇಕ ಸರ್ ನಮ್ಮಲ್ಲೆಲ್ಲ ಬಹಳಷ್ಟು ಜನ ಪರಿಸರ. ಈಗೆಲ್ಲ ಗಿಡಗಳೆಲ್ಲ ಕಡದು ರಸ್ತೆಗಳು ಮಾಡೋದು ಮನೆಗಳು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ.
ಮಾಡ್ತಿದ್ದಾರೆ ಮೇಡಮ್ ಬಟ್ ಜನಸಂಖ್ಯೆ ಒಂದು ಇದೆ ಅಲ ಮೇಡಮ್ ಜನಸಂಖ್ಯೆ ಜಾಸ್ತಿ ಹೆಚ್ಚಿಗೆ ಆದಂಗಲ್ಲ ಅವ್ರು ಮತ್ತೆ ಸ್ವಲ್ಪ. ಇದು ಮಾಡ್ತಾರೆ ಬಟ್ ಆದ್ರೂನು. ಇಲ್ಲಿ ಒಂದ್ ಗಿಡ ನಾಶ ಮಾಡಿ ಅಂದ್ರ ಆಕಡೆ ಎರಡ್ ಗಿಡ ನೇಡಬೇಕು ಅಂತಹೇಳಬೇಕು.
ಹೌದೌದೌದು ಸರ್ ಹೌದು ಸರ್ ಈಗ ನೋಡ್ರಿ ನಾವು. ಹ ನಾವ್ ಏನಾದ್ರು ಮರಗಳನ್ನ ಕಡಿತಿದಿವಿ ಅಂತಂದ್ರೆ ಅಲ್ಲಿ ಮರಗಳ ಸಂಖ್ಯೆ. ತಿನ್ನು ಕಡಿಮೆ ಆಗುತ್ತೆ ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಊರು ಊರ್ ಕಡೆ ಎಲ್ಲ ಬರ್ತಾ ಇದವೆ ಬಹಳಷ್ಟು.
ಹೌದೌದು ಮೇಡಮ್
ಎಲ್ಲ ಇದೇ ತರ ಸಮಸ್ಯೆಗಳುಾಗಗ್ತಾ ಇದಾವ ಅವರಷ್ಟಗೆ ಅವರೇ ಇಲ್ಲ ತೊಂದ್ರ ಮಾಡ್ಕೊಳ್ತಿದ್ದಾರೆ ಅಂತ. ನಂದು ಹೇಳ್ಬೋದು ಸರಿ
ಅವೆಲ್ಲಾ ಕಡಿಮೆ ಆದ್ಮೇಲೆ ತಾವು ಪ್ರಾಣಿ ಪಕ್ಷಿಗಳು ಇರ್ಲಿಕ್ಕ ಜಗ ಇಲ್ಲ ಮೇಡಮ್.
ಹೌದೌದೌದು.
ಅದಕ್ಕೋಸ್ಕರವು ಅಲ್ಲಿ ಬಿಟ್ಟು ಊರ ಮೇಲೆ ದಾಳಿ ಮಾಡಕತ್ತ.
ಹೌದು ಹೌದು ಸರ್ ಮರಗಳು ನೆಡೋದ್ರಿಂದ. ಒಳ್ಳೇದ ಅಲ್ವಾ ಸರ್ ನಮಗೆ ಗಾಳಿ ಬೆಳಕು. ನೀರು ಒಳ್ಳೆ ಆಮ್ಲಜನಕ ಕೊಡ್ತೈತಿ ಮತ್ತೆ ಹಣ್ಣುಗಳೆಲ್ಲಾ ಕೊಡ್ತವೆ ಒಂದೊಂದ್ ಮರಗಳು
ಹೂ ನೋಡ ಹಣ್ಣು ಕೊಡ್ತವೆ ಹಣ್ಣು ಹಂಪಲ್ಲ ಮತ್ತೆ ಆಮೇಲೆ ನಾವು ನಮಿ ಎಷ್ಟು ಅಟ್ಲೀಸ್ಟ್ ನಮಗೆ ಗೊ ಗೊತ್ತಿದ್ದು ಗೊತ್ತಿಲ್ಲದೆೇ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ದಿನ ಒಂದ್ ಎರಡು ಮೂರು ಆದ್ರು ಸ್ವಲ್ಪ ಗಿಡ ಮರಗಳು ನಡಿದ್ರೆ ನಮಗೆ
ಹೌದೌದು ಸ ಶುದ್ಧವಾದ ಗಾಳಿ ಸಿಗುತ್ತೆ ಅಲ್ರೀ ಸರ್ ನಮ್ಗೆ
ಹೌದ್ ಮೇಡಮ್ ಅದೇ ಪರಿಸರ ಪ್ರೇಮಿ ಅಂತೇಳಿ ಈಗ ನಮ್ಮ ಇವರು ಸಾಲು ಮರದ ತಿಮ್ಮಕ್ಕ ಅಂತ ಹೇಳಿ ಪದ್ಮಭೂಷಣ ಪ್ರಶಸ್ತಿ ತಗೊಂಡ್ರು
ಹೌದೌದು ಸರ್
ಅವ್ರ ತರಾ ಪರವಾಗಿಲ್ಲ ಬಟ್ ಏನೊ ಸ್ವಲ್ಪ ದಿನ ಒಂದ್ ದಿನಕ್ಕೆ ಒಂದೆರಡು ಮೂರ ಆದ್ರು ಗಿಡ ನಡ್ಬೇಕಂತ ಹೇಳಿ ಡಿಸೈಡ್ ಆಗಿವ ಮೇಡಂ ನಾವು
ಒಳ್ಳೇದಲ್ರಿ ಸರ್ ಒಳ್ಳೆ ಕೆಲ್ಸನೇ ಮಾಡ್ತಾ ಇದ್ದೀರಿ
ಹ್ಮ್
ಮಾಡ್ರಿ ಮಾಡ್ರಿ ಸರ್ ಎಲ್ಲಾ ಗಿಡಗಳನ್ನ ನೆಡ್ರಿ ಸರ್ ನೆಟ್ಟು ಒಂದ ಒಳ್ಳೆ ಪಾರ್ಕ್ ತರಾ ಅನಾದನು ಮಾಡಿದ್ರ ಚೆನ್ನಾಗಾಗುತ್ತೆ ಸರ್
ಹೌದ್ ಮೇಡಂ ಎಷ್ಟು ಇವಾಗ ಅವ್ರ ತರಾ ಮಾಡಿದಿದ್ರು ಎಷ್ಟು ನಮ್ ಕೈಲಾದಷ್ಟು ಮಾಡ್ಬೇಕಂತ
ಓ ಒಳ್ಳೆ ಕೆಲ್ಸ ಸರ್ ಒಳ್ಳೆ ಕೆಲ್ಸ ಮಾಡಿ ಮಾಡಿ ಸರ್ ಓಕೆ ಸರ್ ಮಾಡ್ತೀನ್ ತಡ್ರಿ ಸರ್ ನಾ ನಿಮಗೆ
ಓಕೆ ಓಕೆ ಮೇಡಂ
ಓಕೆ ಸರ್ ಓಕೆ ಸರ್